ಮನತ್ರಿ. .
ಏನಿಲ್ಲ, ರೀ, ಕುಂತಿದ್ವಿ. ..
ಹಾ ಹೇಳೆರ್ ನಡಿ ಚ್ಚಾ
ಚಾ, ಆಯ್ತು, ನಿಮ್ದು. ..
ನಂದು, ಆಯ್ತು. ..
ಹ್ಮ್ ..
ಅಡಿಗೆ? ..
ಅಡ್ಡಿಗೆ, ಮಾಡ್ಬೇಕು. ..
ಹ್ಮ್ ... ಮತ್ತೆ. .. ಎಲ್ಲಿ ಹೋಗಿದ್ದೀರಿ, ನೆನ್ನೆ. ..
ಮೊನ್ನೆ, ಟೂರ್ಗೆ ಹೋಗಿದ್ವಿ, ಫ್ಯಾಮಿಲಿ ಎಲ್ಲಾ ಸೇರಿ. .. ನಲ್ಲಕುಡೇನ್ನ. .. ಹ್ಮ್ .. ದೇವಸ್ಥಾನಕ್ಕೆ, ಹೋಗಿದ್ವಿ. ..
ಏಳಿಯೇಲಿ, ಹೋಗನ್ರಿ. ..
ಎಲ್ಲೆಲ್ಲಿ, ಫಸ್ಟ್, ಅಂಚುನಾಧಾರಿಗೆ, ಹೋದ್ವಿ. ..
ಹ ..
ಊಟ. ..
ನನಗೆ, ಡೆಫ್ ಪ್ಲೇಸ್ ಕೊ. ..
ಚೆನ್ನಾಗಿದೆ, ಫುಲ್, ಗುಡ್ಡ. ..
ಹ್ಮ್ ..
ನಮ್, ಜನಾದ್ರೆ, ಆದ್ಮೇಲೆ, ಹಂಪಿಗೆ ಹೋಯಿದ್ವಿ. ..
ಹ್ಮ್ ..
ಹಂಪಿ, ಹಂಪಿ, ವಿರಪಾಕ್ಷ, ದೇವಾಲಯ. ..
ಹಹಹಾ. ..
ಆಮೇಲೆ ಕಲ್ಲಿನ್ ರಥ. .. ಅವನ್ನೆಲ್ಲಾ, ನೋಡ್ಕೊಂಡು. .. ಆಮೇಲೆ .. ಹಾ, ಆಮೇಲೆ, ಬಳ್ಳಾರಿ, ಹೋಗಿದ್ದು. .. ವಿ .. ಬಳ್ಳಾರಿ, ಕನಕ್ ದುರ್ಗು. .. ಕ್ಕಮ್ಮ, ಅಂತ, ಐತಿ ದೇವಸ್ಥಾನ. .
ಹ್ಮ್ ..
ಅಲ್ಲಿಗ್ ಹೋಗಿದ್ವಿ ಅದು ಚೆನ್ನಾಗೈತೆ ಪ್ಲೇಸ್
ಹೌದ ಫುಲ್ ರಶ್ ಇತೇನ.
ಹಾ ಫುಲ್
ಹ್ಮ್
ಇವಾಗ ಈ ಟೈಮ್ ಅಲ್ಲ ಎಲ್ಲಾ ಫುಲ್ ರಶ್ ಆ ಇರ್ತವಲ್ಲ ದೇವಸ್ಥಾನ
ಹ್ಮ್ ಹ್ಮ್ ಹ್ಮ್
ಹಾ
ಹ್ಮ್
ಅಮೇಲೆ ನಮ್ ಫಾರ್ಮ್ಗೆಲ್ಲ ಎಲ್ಲ ಹೋಗಿದ್ವಿ
ಹ್ಮ್, ಹ್ಮ್. ..
ಎಲ್ರು ...
ಹೌದೇನು
ಮತ್ತೆಲ್ಲ.
ಮತ್ತೆ ನೈಟ್ ಎಲ್ಲಾ ಫುಲ್ ಜರ್ನಿ ಮಾಡಿದ್ವಿ ಶ್ರೀಶೈಲಕ್ಕೆ ಹೋದ್ವಿ.
ಹ್ಮ್
ಶೀಶಲದ ಹೇಳಿದ್ರು ಒಂದ ದಿನ ಮುಗಿಯಲ್ಲ ಹೋಗಿ ಪಾತಾಳ ಗಂಗೆಗೆ ಯದು ಸ್ನಾನ ಮಾಡಿ ಬರತ್ಲಗೆ ಸಾಕ ಆಗ್ಬಿಡುತ್ತೆ ತ್ತೆ
ಹಾಂ ಹಾಂ
ಅಂದ್ರೆ ಫುಲ್ ನೀರ್ ಫುಲ್ ಕೆಳಗಿದ ಹರಿತವು ಊರ್ ಇರೋದ್ ಮೇಲೆ ಐತ್
ಹ್ಮ್
ಎ ಇಳಿಬೇಕು ಮೆಟ್ಲೆಲ್ಲಾ ಸಾಕಾಗ ಬಿಡುತ್ತೆ ಅತ್ ಇಳಿವಾಗ ಏನ ಅನ್ಸಲ ಹತ್ತುವಾಗ ಮಾತ್ರ ಬಸ್ ಪಕ್ಕ ಮಾಡ್ದಂಗೆ ಆಗತದ
ಹೌದ ಅಷ್ಟು ಇದೈತನ
ಹ್ಮ್ ಮ ಫುಲ್ ಕಲ್ಲಿನು ನೋಡದು ಕಾಲೆಲ್ಲಾ ನೋವು ಬಂದ್ಬಿಡ್ತಾವು
ಹೌದ ಶೇಷರ್ಳ ಗಾದ್ಲು ಬಾಳ ಐತ
ಅಯೋ ಫುಲ್ ರಶ್ ಇರುತ್ತೆ ಶ್ರೀಶೈಲ
ಹ್ಮ್
ಏನು ಫೋನ್ ಅಲ್ಲವಲ್ಲ ಏನಿಲ್ಲ ಹೊರ್ಗಡೆನ ಕಂಬಿಡ್ತರಲ್ಲ ಫೋನು ಒಳಗ್ ಒಂದ್ ಫೋಟೋ ಹಾಕಿಲ್ಲ ಏನಿಲ್ಲ
ಹೌದ
ಹಾ ಓಹೋ ಫುಲ್ ಐದು ಗೋಪುರನ್ ಏಳು ಗೋಪು ಅದವು ಒನ್ ಫುಲ್ ಲೈನ್ ಅ ಒಮ್ಮಕ್ಳ ದೇವಸ್ಥಾನಕ್ ಹೋಗ್ಬೇಕಂದ್ರೆ ಫುಲ್ ಲೈನ್ ದಾಟಿ ಫುಲ್ ಹೋಗ್ಬೇಕಾಗ ಒಂದ್ ಕಿಲೋಮೀಟರ್ ಆಎದ್ ಐತೆಪ್ ಲೈನ್ ಅದನ್ನೆಲ್ಲ ದಾಟ್ ಒಂಟಿ, ಹೋಗ್ಬೇಕು! ಅಲ್ಲಿ ಒಂದ್ ಕಿಲೋಮೀಟರ್, ಆದ್ಮೇಲೆ,.. ದರ್ಶನ ಆಗುತೆ.
ಹೌದಾ, ಅಷ್ಟು ದೂರ ಐತಿ ಅದ
ಹ್ಮ್, ಒಳಗ ಅಂದ್ರ ಅಯ್ಯ ಮೇನ್ ಮಂಟ ಅಪ್ಪ, ಬರುತ್ತಲ್ಲ. ಒಳಗ, ಎಂಟ ಟ್ರೀ ಎಂಟ್ರಿಯಿಂದ, ಫುಲ್ ಅಷ ಅಷ್ಟು, ದೂರ ಆಯ್ತ ಒಳಗ
ಹೌದಾ
ಹ್ಮ್
ಹ್ಮ್
ದರ್ಶನ ಎಲ್ಲ ಫುಲ್ ಚೆನ್ನಾಗಯ್ತು
ಹ್ಮ್ ಹ್ಮ್ ಹ್ಮ್
ಆಮೇಲೆ ಅಲ್ಲೇ ಪಕ್ಕನೆ ಅನ್ನ ಪ್ರಸಾದ ಇತ್ತು ಬೆಳಿಗ್ಗೆ ಟಿಫಿನ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ
ಹ್ಮ್ ಹ್ಮ್
ಬೆಳಗೆ ಟಿಫಿನ್ ಉಪ್ಪಿಟ್ಟು ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡಿರ್ತಾರೆ
ಹ್ಮ್
ಊಟಕ್ಕ ಒಮ್ಮಮ್ಮೆ ಟಿಫಿನ್ ಮಾಡ್ಬಿಡ್ತಾರ. ಇಲ್ಲ ಅನ್ನ ಸಾಂಬಾರು ಇರುತ್ತ. ಮತ್ತು ಅಲ್ಲಿ ಕರ್ನಾಟಕ ಭವನ ಅಂತ ಐತಿ ಅಂದ್ರೆ ಅದು ತಮಿಳ್ ನಾಡು ಅಲ್ಲ ಅಲ್ಲ ಸಾರೀ ಆಂಧ್ರ ಅಲ್ಲ ನಮ ಕರ್ನಾಟಕದವ್ರಿಗೆ ಕರ್ನಾಟಕ ಭವನ ಅಂತ ಮಾಡಿದಿದ್ದಾರೆ ಅಲ್ಲೇ ಉಳ್ಕೊಂಡಿದ್ದೆ ಅಂತಾ ಮತ್ ಬೆಳಗೆದ್ದಿ ಟಿಫಿ ಪಿನ್ ನಾವೇ ಮಾಡ್ಕೊಂಡು ದರ್ಶನ ಮಾಡಿ ಮರತ್ ಬಿಟ್ವಿ ಶ್ರೀಶೈಲ್ಕ್ ಹೋದ್ರೆ ಮಾ ನಂದಿಗ್ ಹೋಗ್ಲೇಬೇಕು
ಮಾನಂದಿ
ಮಾನಂದ
ಎಲ್ಲಿ ಹೋಗತಏನು
ಅಲ್ಲೂ ಹೋಗ್ಲೇಬೇಕು ಶ್ರೀಶ ಎಲಕ್ ಹೋದ್ರೆ
ಹೌದಾ
ಹ್ಮ್
ಹ್ಮ್ ರೂಲ್ಸ್ ಅಏನ್ನದು
ರೂಲ್ಸ್
ಹ್ಮ್ ಹ್ಮ್
ಅದೋ ಮಾನಂದಿ ಏ ಯೋ ಶುನ ನಾ ಮಧ್ಯಾಹ್ನ ಬಿಟ್ರೆ ಒಮ್ಮಕ್ಳೇ ಸಾಯಂಕಾಲ ಮುಟ್ಟತೀವಲ್ಲಿ ನಾವು ಫುಲ್ ಎಲ್ಲಾ ಘಾಟ್ ಸ ಘಾಟ್ ಸೆಕ್ಷನ್ ಫುಲ್
ಹ್ಮ್
ಫುಲ್ ಘಾಟೊಳಗೆ ಹೋಗ್ಬೇಕಲ್ಲ
ಹೌದಾ
ಫಾರೆಸ್ಟ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಂದ ಅಲ್ಲೇ ಹೋಗ್ ಅಲ್ಲಿಂದ ಹೋಗ್ಬೇಕ
ಹ್ಮ್
ತಲೆಸುತ್ತವರ್ಗಂತೂ ಒಳ್ಳೆ ಜಾಗ
ಗಾಟ ಜ
ಫುಲ್ ಗೇಟ್ ಸೆಕ್ಷನ್ ಹಿಂಗ ಗತ್ತಿರು ಎಲ್ಲ ಬರ್ತಾವಲ್ಲ ಹಂಗೆಲ್ಲಾ ಫುಲ್ಲು ಬಾಳವ ಾವಲ್ಲಯ
ಹ್ಮ್
ಹ್ಮ್ ಅದಶಲ ಮುಟ್ ಮಾನಂದಿ ಇನ್ನೊಂದ್ ಸ್ವಲ್ಪ ದೂರ ಐತೆ ಅಂದಾಗ ಮಾತ್ರ ಘಾಟ ಮುಗಿತೈತ್ ಅದು
ಹ್ಮ್
ಹ್ಮ್ ಮೇನ್ ಊರು ಅಲ್ಲಿ ನಂದ್ಯಾಾಳ್ ಅಂತ ಬರುತ್ತ
ಹ್ಮ
ದೊಡ್ಡ ಊರ ಅಂದ್ರೆ ನಂದ್ಯಾಾಳ ನಂದ್ಯಾಳ ಅಂದ್ರ ಅಲ್ಲಿ ಈಗ ಮೇನ್ ಬ್ಯಾಂಕ್ ಕೋಚಿಂಗ್ಗೆ ಜಾಸ್ತಿ ಎ ಅಲ್ಲ ಅಲ್ಲ ಹರ ನಮ ಕರ್ನಾಟಕದಿಂದನ ಬಾಳ್ ಫೇಮಸ್ ಲೇಕ್ ಅದು ದೊಡ್ಡ ಊರು ನಂದ್ಯಾಳು ತಾಲೂಕ್ ಅಲ್ಲಿಂದ ನಂದು ಇದಳಿಂದ ದೂರ ಆಗಲ್ಲ ಮಾನಂದಿ
ಹ್ಮ್
ಮತ್ ಮಾನಂದಿಗ್ ಹೋಗಿ ಅಲ್ಲಿಿದ್ದ ಮತ್ತೆ ಅಲ್ಲಿ ಇದ್ದು ಅಷ್ಟೇ ಆಗಿ ಅಲ್ಲೇ ಒಳಗ ಒಳಗಡೆನೆೇ ಎಲ್ಲ ಸ್ನಾನ ದರ್ಶನ ಎಲ್ಲ ಅಂದ್ರೆ ಹೊಂಡ ಇದಾವ ಗಣ್ಮಕ್ಳಗ್ ಬೇರೆ ಮತ್ತ ಹೆಣ್ಮಕ್ಳಿಗೆ ಬೇರೆ
ಹ್ಮ್
ಒೊಂಡ್ು ಒಳಗಡೆನೆ್ ದ
ಚೆನ್ನಾಗ ಆಯ್ತಾ ಕೃಷ್ಣ ಟೂರು ಎ
ಎಲ್ಲ ಫುಲ್ ಚೆನ್ನಾಗಯ್ತು ಬ ಗಾಡಿಲಿ ಓಡಾಡಿದ್ದೆ ನಂಬ ಸುಸ್ತು ದರ್ಶನ ಎಲ್ಲ ಚೆನ್ನಾಗ ಆಗುತ್ತೆ ಮತ್ತೆ ದಾರಿದ್ ಬಾಳ ದೂರ ಆಗ್ಬಿಡತ್ತ
ಹ್ಮ್
ಮತ್ತೆ ವಾಪಸ ಮಂತ್ರತ್ರಾಲಯಕ್ ಹೋಗಿ
ಹ್ಮ
ಮತ್ತ್ ಮಂತ್ರಾಲಯದೊಳಗ ಹಿಂದ ನೇತ್ರಾವತಿ ನದಿ ಐತಿ ಅಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿ
ಮಂತ್ರಾದಳ ಫುಲ್ ರೆಶ್ ಐತಂತ
ಮಂತ್ರಾಲಯ ಫುಲ್ ರಶು
ಎಲ್ಲಾರು ಜಗ್ ಜಣ ಹೊಟ್ರ
ಹ
ಮತ್ತೆಲ್ಲೆಲ್ಲಿ ಹದಣ
ಮೆಲ್ಲ ಇಲ್ಲ ಅಷ್ಟ ಅಷ್ಟೇ ಒನೋಡ್ ಬರತ್ತಲ ಈ ಸಾಕು ಹಡ್ತ
ಹ್ಮ
ನೀವ್ ಅಂದ್ಜನ ಆದ್ರೆ ಬೆಟ್ಟ ನೋಡಿದ್ದೀರ
ಹ್ಮ್ ಹ್ಮ್ ಹೋಗಿಲ್ಲ ನಾವಲ್ಲಿ
ಹೋಗಿಲ್ಲ
ಹ್ಮ್
ಹ್ಮ್
ಹ್ಮ್
ಮತ್ತ ಇಲ್ಲೇ ಹಂಪಿ ಹತ್ರ ಕಿಶ್ಕಿಂದ ಅಂತ ಬರುತ್ತ ಕಿಸಕಿಂದ ನ